ಅಲ್
ಕೇಳಿಸತ್ತಿದ್ದಿಯಾ ಕಿಶಾನ್
ಹಾ ರಾಜು ಕೇಳಿಸತಾ ಇದ್ದೆ ನಿನ್ಗೆ ಡಿಸ್ಟರ್ಬೆನ್ಸ್ ಏನು ಬರ್ತಾ ಇಲ್ವಾ.
ಇಲ್ಲ ಇಲ್ಲ ಕೇಳಿಸ್ತಿದೆ ಕರೆಕ್ಟ್ ಆಗಿ.
ಹ್ಮ್ ಅದ ಏನ್ ಮಾಡ್ತಾ ಇದೀಯಾ ರಾಜು.
ಏನೂ ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾ ಇದೆ. ಅಷ್ಟರಲ್ಲಿ ಫೋನ್ ಮಾಡದೆ ಹಂಗೆ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ ತ್ತದೆ ಇದು ಏನಪ್ಪ ಹಾ ಹೇಳು.
ಕೆಲ್ ಕೆಲಸನೇ ಇಲ್ಲ ರಾಜು ಇ ನೆನ್ನೆ ಬರೇ ಮುನ್ನೂರು ರೂಪಾಯಿ ದುಡದ್ದೀನಿ ರಾಜು ಎಂಟು ಎಂಟನೂರು ತೂ ಎಂಟು ಅವರ್ ಲಾಗಿನ್ ಮಾಡಿರೋದು ಎಂಟು ಅವರ್ಗೆ ಮುನ್ನೂರ ಇರುವ ಹಾ ಮುನ್ನೂರ ಮೂವತ್ತೆಂಟು ರೂಪಾಯಿ ದುಡ್ಡಿದೀನಿ ರಾಜು ಅಷ್ಟೇ.
ವೇಷ್ಟ ಅಲ್ವಾ ಅಂದ್ರೆ ಏನು ಪ್ರಯೋಜನ ಇಲ್ವಾಲ್ಲ.
ಏನು ಇಲ್ಲ ಒಂದ್ ಸೀಸನ್ ಇದೆ ಮುಗಿಸಬಿಟ್ಟೆ. ಎನಿಮೇಟ್ಸ್ ಸೆವೆನ್ ಡೇಸ್ ಇನ್ನು
ಹೊ ಅಲ್ಲೇ ನೋಡ್ತಿದ್ದ.
ಹ್ಮ್ ಏನೇನ್ ಮಾಡತ್ ಕೂತ್ಕೊಂಡೆ ಇರ್ತನಿ ಸ್ಟೋರ್ ಅಲ್ಲಿ ಫ್ಯಾನ್ ಹಾಕಿರ್ತಾರೆ. ಏನ್ ಮನೇಲಿ ಕೂತಿರಂಗೆ ಇಲ್ಲ್ ಕೂರ್ತೀನ್ ರಾಜು ಮಲ್ಕೊಳಕ್ಕೂ ಜಾಗ ಆಯ್ತ್.. ಮಲ್ಕೊಂಡಿರ್ತೀನಿ ನೆನ್ನೆ ಎಲ್ಲಾ ಮಲ್ಕೊಂಡೆ ಇದೇ ಅನ್ಕೂ
ಹೌದಾ
ಅಂದ್ರೆ ಮಲ್ಕೊಂಡೆ ಅಂದ್ರೆ ಫುಲ್ ಮಲ್ಕೊಂಡಿ ಇರ್ಲಿಲ್ಲ ಅಂದ್ರೆ ನಾರ್ ಮೆಲ್ ಬಿದ್ದಮೇಲೆ ಮಂಚದ ಮೇಲೆ ನಾವ್ ಮಲ್ಕೋತಿವಲ್ಲ ಅಂಗ್ ಮಲ್ಕೊತಿವಲ್ಲ ಅಂಗ್ ಮಲ್ ಕೊಂಡು ಆನಿಮಿ ನೋಡತಾ ಇದ್ದೆ ಏನೋ ಜಗಳ ಆಯ್ತು ಒಂದ್ ಸ್ವಲ್ಪ ಇವರು ಹುಡುಗುರು ಹುಡುಗರದು.
ಹೌದಾ
ಹ್ಮ್ ಅದನ್ ಸ್ವಲ್ಪ ಹೊತ್ ನೋಡಿದೆ ಏನ್ ಇದು ಅಂದ್ರೆ ರೆಫರ್ ಮಾಡ್ತಾರಲ್ಲ.
ಹ್ಮ್
ಅಯೂ ನಾನು ಈಗ ನಾನು ನಿಂಗ್ ರೆಫರ್ ಮಾಡ್ತೀನಿ.
ಹ್ಮ್
ನೀನ್ ದುಡಿಯೋದು ಬಟ್ ನೀನ್ ದುಡಿಯೋದು ನನಗ್ ದುಡ್ಡು ಬರುತ್ತೆ.
ಹೆಂಗೆ ಅದು
ಹಾ ಅದ ಹಂಗೆ ನಾನ್ ನಿನ್ ನಾನ್ ತಾನೇ ನಿನ್ಗೆ ರೆಫರ್ ಮಾಡಿದೂ.
ಓ ನಿನಗ್ ದುಡ್ಡು ಬರುತ್ತೆ ಅಂದ್ರೆ ನಾನ್ ದುಡಿಯೊದೆಲ್ಲ ನಿನಗ ಹೋಗುತ್ತಾ.
ಹ ಹಾ ನೀನ್ ದುಡಿಯೋದ್ ನಿನಗ್ ಬರುತ್ತೆ.
ಗೊತ್ತಾಯ್ತು
ಬಟ್ ಇನ್ನೊಂದ ಇರುತ್ತೆ ಈಗ ನೀನು ಇಪ್ಪತ್ ಆಡ್ರು ಅಂತ ಕಂಪ್ಲೀಟ್ ಮಾಡುದ್ರೆ.
ಹಾ ರೆಫರ್ ಬರೋದು ಸ್ವಲ್ಪ ಕಾಸು.
ನನ್ಗೆ ಇದ್ರದ್ದು ಬರುತ್ತೆ ರೆಫರ್ ದು.
ಮೇಶ್ ಬರುತ್ತದು.
ಅದು ಹಂಗೆ ಈ. ಇಪ್ಪತ್ ಅಂದ್ರೆ ವಾರದ್ ವಾರ ಒ ಒಂದ್ ತಿಂಗ್ಳು ಫುಲ್ ಬರುತ್ತೆ. ವಾರ ವಾರ ವಾರ ವಾರ ಬರುತ್ತೆ ಒಂದು ವಾರ ಫಸ್ಟ್ ವಾರ. ಎಪ್ಪತ್ ಆಡ್ರು ಹೊಡಿದ್ರೆ ಸಾವಿರ್ದ ಇನ್ನೂರು ರೂಪಾಯಿ ಬರುತ್ತೆ.
ಹ ಹ್ಮ್
ಸೆಕೆಂಡ್ ವ ಎರಡನೇ ವಾರ ನೀನೇನಾರು ಬ್ರೋ ಆ ನಲ್ವತ್ತು ಅರವತ್ ಆಡ್ರು ಹೊಡದ್ರೆ.
ಹ್ಮ್
ಆಹ ಎಷ್ಟ್ ಸಾವಿರದ ಎಂಟುನೂರು ಆಮೇಲೆ ಇನ್ನ ಮೂರನೇ ವಾರಕ್ಕೆ. ಮೂರ್ ಸಾವಿರದ ಎಷ್ಟೋ ಐತೆ ನಾಲ್ಕನೇ ವಾರಕ್ಕೆ ಲಾಸ್ಟ್ ಅಲ್ಲಿ ನಾಲ್ಕ್ ಸಾವಿರ ಐತೆ.
ಹೌದು ಹಂಗೆ.
ಟೋಟಲ್ ಹ ಅದನ್ನೆಲ್ಲಾ ಇವ್ರ ಏನ್ ಮಾಡೋರೆ ಅವ್ನು ಹೊಡೆದವನೇ ಅಪ್ಪಾ.
ಏನು ಹ.
ಅವನು ಹೊಡದವ್ನೇ ರೆಫರ್ ಮಾಡ ಮಾಡ್ಸ್ಕೊಂಡವ್ನಲ್ಲ ಅವ್ನು ಹೊಡದವನೇ.
ಹ್ಮ್
ಆಡ್ರು ಹೊಡದವನಲ್ಲ ಏನ್ ಮಾಡೋನೆ ಇವ್ನು. ಅಹ ಕಾಸು ಅರ್ಧ ಅರ್ಧ ಅಂತ ಒಪ್ಕೊಂಡವ್ರೆ.
ಹಾ
ಇವ್ರು ಇವ್ನು ಏನ್ ಅರ್ಥ ಅರ್ಥ ಅಂತ ಒಪ್ಕೊಂಡಿದ್ರು ಇಲ್ಲಾಂದ್ರೆ ಅವ್ನು ಜಾಸ್ತಿ ಬೇಕು ಅಂತ ಒ ದ್ರೊ ಗೊತ್ತಿಲ್ಲ.
ಹ್ಮ್
ಒಪ್ಕೊಂಡವ್ರೆ ಆಮೇಲೆ ಏನಾಯ್ತು. ಇದ್ ಮಾಡವ್ರೆ ಇಬ್ರು ಏನೋ ಮಾತಾಡ್ತಾ ಆಯ್ತು ಕು ಹೆಂಗು ಆಡ್ರು ಇಲಿಲ್ವಲ್ಲ ಅದಿಕೆ.
ಹ್ಮ್
ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವನು ಏನೋ ಮಾತಾಡ್ದ ಇವನು ಏನೋ ಮಾತಾಡ್ತಾ ಇದ್ದ. ಕೊಡಲ್ಲ ಏನ್ ಕಿತ್ಕೊಂತಿಯೋ ಕಿತ್ಕೊ ಹಂಗೆ ಹಿಂಗೆ ಅಂತ ಏನೇನೋ ಏನೇನೋ ಮತ್ ಆಡ್ತಾ ಇದ್ರು.
ತಿರುಗ ಸ್ಟಾರ್ಟ್ ಆಯ್
ಹ ಹಂಗೆ ಆಡ್ತಾ ಆಡ್ತಾ ಆಡ್ತಾ ಇವ್ರುಗಳು ಅಂದ್ರೆ ಅವರು ಅವ್ರ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್. ಇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹಂಗೆ ಜಗಳ ಆಗೋಯ್ತು. ಆಮೇಲೆ ಅಂಗೆ ಸಮಾಧಾನ ಎಲ್ಲಾ ಯಾರ್ ಯಾರೇ ಏನ್ ಒಡೆದಾಟಕ್ಕೆ ಹೋಗಿದ್ದಾರೆ. ನಾನ್ ಹೊಡೆದಾಟ ಮಾಡ್ತಾರೆ ಅನ್ಕೊಂಡೆ.
ಎಲ್ಲಾ ಹಂಗೆ ಮಾತ್ಗಳು ಜೋರ್ ಜೋರಗೆ ಕಿರ್ಚಾಡದ್ರ.
ಹಾ ಅಂದ್ರೆ ಒಬ್ರು ಕೈ ಎತ್ತಿಲ್ಲ ಕಣೋ ಅಷ್ಟೊಂದ್ ಜನ ಇದ್ರು ಈಗ ಒಬ್ಬ ರೆಫರ್. ಮಾಡ ಮಾಡಿದ್ನಲ್ ಮಾಡಸ್ಕೊಂಡಿದ್ನಲ್ಲ ಅವ್ನ್ ಒಬ್ಬನೇ ಇದ್ದ. ಇವ್ರು ಇವ್ರ ಫ್ರೆಂಡ್ಸ್ ಎಲ್ಲಾರು ಇದ್ರು.
ನಿನ್ ಯಾರು ರೆಫರ್ ಮಾಡದ್ರು.
ನ ಅವ್ನ್ ಯಾರೋ ಮಾಡ್ದ ರೆಫರ್ ನನ್ಗೇನ್ ಬೇಡ ಕಾಸು ನೀನೇ ಮಡಿಕೊಳೋ ಅಂದೆ.
ಹ್ಮ್ ಇವನ್ಗೆ ಮಾಡ್ಸ್ಬೇಕಿತ್ತಲ್ವಾ ಆ ಅವ್ಳ್ ಹೆಸ್ರೇನು. ದುಶ್ಯಂತ್ ಫ್ರೆಂಡೊ.
ಕಿಶೋರ್ ಕಿಶೋರ್ ವೆ ಮಾಡ್ಬೇಕಿತ್ತು ಅಷ್ಟಲ್ ಅವ್ನ್ ಯಾರ ಇನ್ನೊಬ್ ಬ್ಹ ಒಳಗಡೆೇಳ್ಕೊಂಡ ಹೋಗ್ ಮಾಡಬಿಟ್ಟಾ ಅರ್ಜೆಂಟ್ ಅಲ್ಲಿ.
ಹೌದಾ.
ಹ್ಮ್ ಅವ್ನ್ ಕಿಶೋರ್ ಹಂಗೆ ಹೇಳ್ತ ನನ್ ಕೈಲೆ ಮಾಡ್ಸ್ಬೇಕ ತಾನೇ ಏನೋ ಅಂತಇದ್ದ.
ಪಾಪಾ ಮಾಡ್ಸಾಕ್ ತಾನೆ ಕಿಪ್ಪಾಪ್ಪ ಕಿಶೋರ ಹೊತ್ ಕೈಯಲಿ ನೀನ್ ಒಳ್ಳೆ.
ಅವ್ರ ಫ್ರೆಂಡೇ ಕಣೋ ಕಿಶೋರ್ ಫ್ರೆಂಡೇ ಮಾಡಿರೋದು ಅವ ನನ್ ಹೇಳ್ದ ಕಣೋ ನಾನ್ ಹೇಳ್ದೆ ಕಿಶೋರ್ ಪೋನ್ ಅಲ್ಲೆ ಮಾಡು ಅಂತಾ.
ಹಾ.
ಏ ಅವ್ನ್ ನನ್ಗ್ ಮಾಡವ್ನನೆ ನಾನ್ ನಿನ್ಗ್ ಮಾಡ್ತೀನಿ ಅಂತ ಅಂದ.
ಹೌದಾ.
ಹ್ಮ ಬೇಡ ಅಂದೆ ಅದ್ರು ಅವ್ನು ಮಾಡ್ಬಿಟ್ಟಾ.
ಅಂದ್ರೆ ಅವರು ಅವನು ಅವನು ಮಾಡವನಲ್ಲಾ ನಾನು ಇವನ್ ಮಾಡೋಣ ಅಂತ ಅವನು. ಹ್ಮ್ ರಾಜು ಇಲ್ಲಿ ಹೆಂಗ ಆಗೈತಿ ಅಂದ್ರೆ ನನ್ಗ ಇಲ್ಲಿ ಮ್ಯಾಪೆ ಬೇಡ ರಾಜು. ಮ್ಯಾ ಪೇ ಏನ್ ಬೇಕಾಗಿಲ್ಲ.
ಅಡ್ರೆಸ್ ಎಲ್ಲ ಹಂಗೆ.
ಎಲ್ಲಾ ಅಡ್ರೆಸ್ಸು ಗೊತಗ್ಬಿಟೈತೇ ಒಂದ್ಸತಿ ಯಾವ ಏರಿಯಾ ಅಂತ ನೋಡ್ಕೊಂಡ್ಂಬಿಟ್ರೆ ಮ್ಯಾಪ ಅಲ್ಲಿ
ಹ್ಮ್
ಸೀದ ಫೋನ್ ಎತ್ತಿಕ್ತೀನಿ ಪೋನ್ ಜೋಬ್ ಇಕೊತೀನಿ ಸಾಂಗ್ ಹಾಕೊತೀನಿ
ಹ್ಮ್
ಹ ಹಾಡ್ ಕೇಳ್ಕೊಂಡ ಡೆಲಿವರಿ ಹತ್ರ ಹೋಗಗಂಟ ಫೋನ್ ತೆಗಿಯಲ್ಲ ಡೆಲಿವರಿ ಹತ್ರ ಹೋದ್ಮೇಲೆ ಫೋನ್ ತಗ್ದಿ ಫೋನ್ ಮಾಡಿ ಕೊಟ್ಟ ಡೆಲಿವರಿ ಕೊಟ್ಟು ಬರ್ತೀನಿ ಒಂದೇ ಸತಿ ನೋಡೋದ ರಾಜು ಮ್ಯಾಪು ಗೊತ್ತೇ ಆಗ ಎಲ್ಲಾ ಮೂರು ಕಿಲೋ ಮೀಟರ್ ಸರೌಂಡಿಂಗ್ ಅಲ್ವೇನೋ. ಆಲ್ಮೋಸ್ಟ್ ಬೀದಿದ್ದು ಕಡೆನೆೇ ಬೀಳುತ್ತೆ. ಹ್ಮ್ ಮತ್ತೆ. ಅಪಾರ್ಟ್ಮೆಂಟ್ಗಳು ಬೀಳುತ್ತೆ ಐಲ್ಲೇ ಪ ಕ್ಕದಲ್ಲಿ ಸಾತ್ವ ಆಯತೆ.
ಹಾ ಅಲ್ಲಿ ಬೀಳುತ್ತಾ.
ಏ ದೀಪಾಂಜಲಿ ನಗರದಲ್ಲಿ ಐತಲ್ಲಾ ರಾಜು ಅಪಾರ್ಟ್ಮೆಂಟು.
ಹ್ಮ್
ಯಾವ್ದೇಳು.
ದೀಪಂಜಲಿ ನಗರದಲ್ಲಿ ಅಪಾರ್ಟ್ಮೆಂಟು ಆಯ್ತಾ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ.
ಅಲ್ಲ ಆ ಕಡೆ ಅಲ್ಲ ಬಿ ಎಚ್ ಎಲ್ ಈ ಕಡೆ ಬಿ ಎಚ್ ಎಲ್ ಎದುರು ಕಡೆ ಒಂದ್ ಅ ಅಪಾರ್ಟ್ಮೆಂಟ್ ಐತೆ ಗೊತ್ತಾ ಪ್ರೈಡ್ ಏನ್ಜೈಂಟ್ ಅಂತ ಅಲ್ಲ ಅಲ್ಲೇ ಒಂದು ಐದಾ ಆರ್ ಸತಿ ಹೋಗ್ ಬಂದಿದ್ದೀನಿ.
ಹೌದಾ.
ನನ್ಗೆ ಅಲ್ಲಿ ಇದ್ರೇನೆ ಬೇಜಾರು ರಾಜು ಅದೇ ಲಾಸ್ಟು ಅಲ್ಲಿ ಹಿಂಗ್ ಸರೌಂಡಿಂಗ್ ಅಲ್ಲಿ ಹ. ಮೂರ್ ಮೂರು ಕಿಲೋಮೀಟರ್ ಅಲ್ ಅಲ್ ಇಲ್ಲಿಂದ ಅಲ್ಲಿಗೆ ಮೂರು ಕಿಲೋಮೀಟರ್ ಐತೆ ಮೂರ್ ಕಿಲೋಮೀಟರ್ ಮೇಲೆ ಬಿಳಲ್ಲ. ಕರೆಕ್ಟಾಗಿ ಮೂರು ಕಿಲೋಮೀಟರ್ ಬೀಳುತ್ತೆ.
ಹ್ಮ್ ಯಾರ ಫೋನ್ ಮಾಡ್ತವ್ರ ನಿನ್ಗೆ. ಯಾರಪ್ಪ ಅದು ನಮ್ಮ ಅಕ್ಕ ಬಿಡು ಬಿಡು.
ನಿಂದ್ ಅನ್ಕೊಂತಿನಿ ರಾಜು ಅದು.
ಹ್ಮ್ ನನ್ಗೆ ಮಾಡಿದ್ರು ಇಲ್ಲ ಬಿಡು ಕಟ್ ಕಟ್ ಆಗೋಯ್ತು ಅದು.
ನಿಂಗೆ ತಾನೆ.
ನನಗೆ ಮಾಡಿದ್ದಿದ್ದ ಹೌದು.
ಹ್ಮ್ ನಾನ್ ಇದೇನಪ್ಪಾ ನನ್ಗೆ ಅಂತವನೆ ಅನ್ಕೊಂಡೆ.
ಇಲ್ಲ ನನ್ಗೆ ನನ್ಗೆ ಮಾಡ್ತವ್ರ ಯಾರು ಅನ್ ನೋಡ್ದೆ.
ಹ್ಮ್ ಬೇರೆ ಅದೇ. ಇ ಇಲ್ಲಿ ಈ ಕಡೆ ಈ ಕಡೆ ಬಂದ್ರೆ ಅದೇ ಬಿ ಎಚ್ ಎಲ್ ಎದ್ರು ಗಡೆ ಇರೋದು.
ಹಾ.
ಈ ಕಡೆ ಇನ್ನೊಂದ ಆರ್ ಆರ್ ನಗರ್ ಅಲ್ಲ ಆರ್ ಆರ್ ನಗರ್ ಒಳಗಡೆ ಒಂದ್ ಅಪಾರ್ಟ್ಮೆಂಟ್ ಐತೆ. ಹ ಆ ಸಾಯಿ ಸದ್ಗುರು ಅಂತ ಏನೋ ಐತೆ.
ಹ್ಮ್.
ಅಲ್ಲಿ ಅಲ್ದಿದ್ರೆ ಈ ಕಡೆ ಅದು ದೂರ ಆ ಕಡೆ ಈ ಕಡೆ ಅದು ದೂರ.
ಹ ನಾವು ಏನ್ ಮಾಡ್ಬೇಕು ಗೊತ್ತ ತ್ತ ಬಿಸ್ನೆಸ್ ಮಾಡ್ಬೇಕ ಅಂದ್ರೆ ಈ ತರ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರುತ್ ನೋಡು.
ಹ್ಮ್ ಅಲ್ಲೆಲ್ಲ ಅಲ್ಲ ಅಂಗಡಿ ಅಲ್ಲಿ ಒಳಗಡೆ ಅಂಗಡಿ ಲ್ಲೋ ಅಲ್ಲ ಒಳಗಡೆ ಅಂಗಡಿ ಇಕ್ಕೋಬೋದು ರಾಜು.
ಹೌದಾ.
ನಾನ್ ನೋಡಿದ್ದೀನಲ್ಲಾ ಈ ಅಪಾರ್ಟ್ಮೆಂಟ್ ಎಲ್ಲಾ ತಿಳ್ಕೊಂಬಿಟ್ಟಿದ್ದೀನಿ ಅನ್ಕೋ ಫುಲ್ಲು. ಹೆಂಗ ಹೆಂಗೆ ಫ್ಲಯಾಟ್ ಯಾವ ಯಾವ ನಂಬರ್ ಈಗ ಅವ ಅವನು ಫ್ಲ್ಲಾಟ್. ನಂಬರ್ ಹೇಳಿದ್ರೆ ಅಂದ್ರೆ ಅವ್ನ್ ಅವರ ಡೋರ್ ನಂಬರ್ ಹೇಳಿದ್ರೆ ಸಾಕು ಹ ಅವಂದ್ ಯಾವ ಫ್ಲೋರು ಯಾವ್ ಫ್ಲಾಟು ಅಂತ ಎಲ್ಲಾ ಹೇಳ್ತೀನಿ ನಾನು.
ಹ್ಮ ಹ್ಮ್. ಏನಿಲ್ಲ ಸಂಜೆ ಹೊತ್ತು ಅದೇ ಮಕ್ಕಳು ಇಡ್ತಾರ ನೋಡು ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಸಂಜೆ ಹೊತ್ತ ತ್ತು ಕ್ಯಾಂಡೀಸು ಅದೆ ಬರು ನೋಡು ಏನನ ತಿನ್ನೋಕೆ ಅವೆಲ್ಲಾ ಮಾರದ ದುಡ್ಡು ಒಳ್ಳೆ ದುಡ್ಡು
ಸೈಕಾಗ್ ಕಾಸ ಮಾಡ್ಕೊಬಹದು ಅಂತ ಅವೆಲ್ಲಾ ಎಲ್ಲಾ ಮಾರದ್ರೆ. ಒಳ್ಳೆ ಕಾಸ್ ಬಿಡ್ಕೋಬಹುದು ಅನ್ಕೋ ಅಂದ್ರೆಲೋ ಅಪಾರ್ಟ್ಮೆಂಟ್ ಇ ಒಳಗಡೆ ಅಂಗಡಿಗಳ ಐತೆ ನಾನು ನೋಡಿದ್ದೀನಿ ಸ್ಪರ್ಶ ಹಾಸ್ಪಿಟ್ಲ್ ಐತೆ ಇಲ್ಲಿ ಸಾಥವಾ ಅಪಾರ್ಟ್ಮೆಂಟ್ ಒಳಗಡೆ ಏನೇನು ಐತೆ ಎಲ್ಲ ಐತೆ ಏನು ಅಂದ್ರೆ ಅಲ್ಲಿ ಫ್ಲಾಟ್ ತಗೊಂಡಿರ್ಬೇಕು ಅನ್ಕೋತೀನಿ ಅಲ್ಲಿ ಫ್ಲಾಟ್ ತಗೊಂಡಿದ್ರೆ ಮಾಡ್ಕಬೋದ ಏನೋ
ಹ್ಮ್ ಅಯಯ್ಯ ಅವರೆಲ್ಲಾ ತಗೋಳಲ್ಲ ಒಂದಂತರ ಆಡ್ತದಪ್ಪ ಅವರು ಫ್ಲಾಟ್
ಹ್ಮ್ ಹ್ಮ್ ಅವ್ರ ಅವ್ರಗೆ ಚಾನ್ಸ್ ಕೊಡ್ತಾರೆ.
ಹ್ಮ್ ಇಲ್ಲ ನಮ್ಮಂತವ್ರನ್ನೆಲ್ಲಾ ಬಿಟ್ಕೊಳಲ್ಲ ಅಂದ್ರ ಅಲ್ಲಿ ಇರೋವರ್ಗ್ ಮಾತ್ರ ಇದ್ ಮಾಡ್ಕೊಂಡ್ ಬಿಡ್ತಾರೆ.
ಹ್ಮ್ ಅಲ್ಲಿ ಅಲ್ಲಿರೋವರು ಮಾತ್ರ ಇದ್ ಮಾಡ್ಕೊಡ್ತಾರ.
ಹ ಈಗ ನಾವ ಏನ ಹೋಗ್ತೀವಿ ಏನ ಮಾಡ್ತೀವಿ ಅಂದ್ರೆ ಓ ಕಳ್ಸ್ಬಿಡ್ತಾರೆ ಇರ್ಸ್ಕೊಳದ ಅದು ಇದು ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು.
ಹ್ಮ್ ಹಂಗೆ ರಾಜು ಮತ್ತೆ ಇನ್ನೊಂದ ಪ್ಪಾ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಾಸಿಗುದ್ರು ಯಾರು ಏನು ಕ್ವಶನ್ ಮಾಡಲ್ಲ ಸುಮ್ಮ್ನೆ ಈಸ್ಕೋತಾರೆ ಒಯ್ತಾ ಇರ್ತಾರೆ.
ಜಾಸ್ತಿ
ಹಲೋ.
ಏನ್ ಏನ ಜಾಸ್ತಿ ಏನ ಅಂದೆ
ಅಲ್ಲೆಲ್ಲಾ ಜಾಸ್ತಿ ಕಾಸ್ ಮಾಡಗುದ್ರು ನೀವ ಎಮ್ ಆರ್ ಪಿಗಿಂತ ಯಾರು ಏನ್ ಜಾಸ್ತಿ ಕ್ವಶನ ಮಾಡಲ್ಲ ಎಲ್ಲೋ ಒಬ್ಬೊಬ್ರು.
ಹಾ. ಅಲ್ಲ ಟಿಪ್ ಅಂತ ಏನ್ ಕೊಡಲ್ವಾ ಈಗ ಮಾತಾಡ್ಬಿಟ್ಟು. ಹೌದಾ.
ಪ್ರರಿಪೇಡ್ ನಮ್ದ್ರಲ್ಲಿ ಇರದೆಲ್ಲ ಪ್ರಿರಿಪೇಡ್.
ಹ್ಮ ಹ್ಮ್.
ನನ್ಗ್ ನನ್ಗೆ ಹೇಳ್ತಾ ಇದ್ದತಾನೆ ನೀನು. ಹಾ ಅದೇ ನನ್ಗೆ ನಂದೆಲ್ಲಾ ಪ್ರೀಪೇಡ್ ಅಲ್ವಾ.
ಹ್ಮ.
ಹೊಡ್ರೆ ಒಬ್ಬೊಬ್ರು ಕೊಡ್ತಾರೆ ಅಂದ್ರ ಟಿಪ್ ಕೊಡಲ್ಲ ಈಗ ಚಂಜ್ ಇಲ್ಲ ಅಂದ್ರೆ ಐದ ರೂಪಾಯಿ ಹತ್ರ ಪ್ಪ ಬಿಡ್ತಾರೆ ನಂದ್ರಲ್ಲಿ ಯಾವ್ದ್ ನಂದ್ರಲ್ಲಿ ಯಾವ್ದು ಇದ ಬರಲ್ಲ ಕ್ಯಾಶ್ ಆನ್ ಡೆಲಿವರಿಯರ ಆತರ ಬರಲ್ಲ ಎಲ್ಲ ಪ್ರೀಪೇಡ ನಮ್ದು
ಎಲ್ಲ ಪ್ರೀಪೇರ್ಡ್ ಒಂದು ಬಂದಿಲ್ವಾ ಇದುವರಿಗೂ ಕ್ಯಾಶ್ ಆನ್ ಡೆಲಿವರಿ ಒಂದುನು ಬಂದಿಲ್ವಾ
ಅಹೋ ಬ ಇಲ್ಲಕ್ಕೆ ಇಲ್ಲ
ಹೌದಾ.
ಆಪ್ಷನ್ ಇಲ್ಲ.
ಹ ಹ ಹಂಗಾದ್ರೆ ಬರೀ ಪ್ರಿಪೇರ್ಡ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಬಿಡ್ ರ ಮೊದ್ಲಕ್ಕೆ ಕಾಸ ಕೊಟ್ಟಿ
ಹ ಹಾ ಹಂಗಲ್ಲ ಬುಕ್ ಮಾಡಿದಾಗ ಅಲ್ಲೇ ಪೇ ಮಾಡ್ಬಿಟ್ಟಿರ್ತಾರೆ ಸಿ ಓ ಡಿ ಆಪ್ಷನ ತೋರ್ಸಲ್ಲ ಈಗ ನಮ್ ನ ನಾವು ಒಂದ್ ಟೈಮ ಅಮಝಾನ ಅಲ್ಲಿ ಒಂದ್ ಸ್ವಲ್ಪ ದೊಡ್ ಐಟ್ ಬುಕ ಮಾಡ್ಬೇಕಾದ್ರೆ ಸಿ ಓ ಡಿ ಆಪ್ಷನ್ ತೋ ತ್ತ ತೋರ್ಸಲ್ಲತ್ತಾನೆ ಹ ಹಂಗೇನೆ ಸೇಮು ಇದ್ರಲ್ಲೂ ಅಷ್ಟೆ.
ಹ್ಮ್.
ಹಂಗೆನೇ ಏನಿಲ್ಲ ರಾಜು ಆರಾಮಂಗ ಕೂತ್ಕೊಂಡೆ ಇರ್ತವಲ್ಲ. ಇತ್ಕೊಂಡೇ ಇರ್ಬೋದು ಮಾಡ ಹಕೊಬೋದ ಅರಾಮ್
ಅಂದ್ರೆ ನಿಮಗ ವರ್ಕೌಟ್ ಆಗುತ್ತಾ ಅದು ಸಾಲುತ್ತಾ ಅಂತದ ನಾನು. ಅಂತಿದ್ದಲ್ಲ ಕಡಿಮೆ ಬರುತ್ತೆ ಅಂತಿದ್ದಲ್ಲ ಒಂದೊಂದ್ಸಲ ಇ ಇಲ್ಲ ಅಂದ್ರೆ
ಕಿ ಡಲ್ಲ ನಪಣ್ಣ್ ಕೂತಿ ಮೇಲಿ ಕೂತಿರವಂಗೆ ಕೂತಿರೋದು.
ಹ.
ಏನ ಅಂದ್ರೆ ಒಬ್ ಬಿದ್ದಾಗ ಬಿದ್ದಾಗ ಎತ್ಕೊಂಡ ಹೋಗೋದು ಸೇಮ್ ಇನ್ನೇನು ಮನೆಯಲ್ಲಿಲಿ ಕುತ್ಕೊಂಡು ಏನ್ ಮಾಡ್ತವಿ ಹೇಳ ಫೋನ್ ನೋಡೊದೇತಾನೆ. ಇಲ್ಲ ಕುತ್ಕೊಂಡು ಅಷ್ಟೇ ಫೋನ್ ನೋಡ್ತಾ ಇರ್ತೀವಿ.
ಹ್ಮ್ ಹ್ಮ್.
ಅದೂ ಬದ್ಲು ಇಲ್ಲೇ ಕುತ್ಕೋ ಇಕೊಂಡ್ ಫೋನು ನೋಡ್ದಂಗ ಆಯತದೆ ಮುನ್ನೂರು ನಾನೂರು ಐನೂರು ಎಷ್ಟೆಷ್ಟು ಬರುತ್ತೋ ಅಷ್ಟಷ್ಟು ಬಂದಂತಾ ಇರುತ್ತೆ. ನೆನ್ನೆ ಮೊನ್ನೆ ಎಲ್ಲಾ ಆಡ್ರ ಇಲ್ಲ. ರಾಜು ಇಲ್ಲಿ ಶನಿವಾರ ಭಾನುವಾರ ಬಿಟ್ರೆ ಶನಿವಾರಾನೂ ಕಮ್ಮಿ ಹ. ಶನ್ ಶನಿವಾರ ಭಾನುವಾರ ಶನಿವಾರ ಒಂದ್ ಸ್ವಲ್ಪ ಓಕೆ ಭಾನುವಾರ ಮಾತ್ರ ಜಾಸ್ತಿ ಬೀಳುತ್ತೆ.
ಹ್ಮ್.
ಭಾನುವಾರ ಬಿಟ್ರೆ ಇನ್ ಸೋಮವಾರ ಮಂಗಳವಾರ ಎಲ್ಲಾ ಏನ್ ಕಡಿಮೆ ಹಿಂಗೆ ಕಾಲಲ್ ಮಾತಾಡ್ಕೊಂಡು ಕಾಸು ಮಾಡ್ಕೊಂಡಬೋದ ಅನ್ಕೋ
ಅದ ಬಿಟ್ರೆ.
ಹ್ಮ್
ಅಷ್ಟೇ ರಾಜು ಹಂಗ ಯ ಇಲ್ಲ ಅಂದ್ರೆ ಇದ್ ಸೇಮ್ ಮನೇಲಿ ಹೆಂಗ್ ಕೂತಿರ್ತೀವಲ್ಲಾ ಬೇರೆ ದಿವಸ ಎಲ್ಲೋ ಅಪ್ರೂಪ. ಒಂದು ಅವರ್ಗ ಒಂದು ಆರ್ಡರ್ ಬೀಳತ್ತೆ ಇಲ್ಲ ಎರಡ್ ಅವರ್ಗ ಒಂದೊಂದು ಆರ್ಡರು ಬೀಳುತ್ತೆ.
ಹ್ಮ್
ಹ್ಮ ಹಂಗೆ ಇಲ್ಲ ಅಂದ್ರೆ ಆರಾಮ್ ಅಂದ್ಕೊ.
ಸರಿ ಕಿಶ ಹಂಗಾದ್ರೆ ಈಗ ಸುಂಡೆ ಕೊ ಅ ಎಷ್ಟು ದಿಸ ಎಷ್ಟ ಎಷ್ಟ್ ಗಂಟೆ ಆಯ್ತು. ಆಗ್ಲಿಲ್ಲ ಬಿತ್ತ ಇನ್ನ ಇಲ್ವಾ‌.
ಏ ಇವಾಗ ಬಿತ್ತು ಈ ಗಾ ಕರೆ ಕೇಳಿಸತಾಯ್ತಾ ನಾನ್ ಮಾತಾಡ್ತಾ ಇರೋದು ಗಾಳಿ ಸೌಂಡ್
ಗಾಳಿ ಅದೇ ಸ್ವಲ್ ಸ್ವಲ್ಪ ಗಾಳಿ ಸೌಂಡ್ ಕೇಳಿಸತ.
ಹ ಒಟ್ನಾಗ್ ಕೇಳಿಸ್ತಾ ಇತಾನೆ ಕ್ಲಿಯರ್ ಆಗ ಅದಕ್ಕೆ ನಿಧಾನ ಕೊಯ್ತಾ ಇದ್ದೀನಿ.
ಗೊತ್ತಾಯ
ಹ್ಮ
ಸ ಏನು ಹೆಡ್ಫೋನ್ ಹಾಕೋಬಿಟ್ಟಿದಯಾ ಬ್ಲೂಟೂತ್.
ಫೋನ್ ಹಾಕೊಂಡ್ರೆ ಇನ್ನು ಜೋರಗ್ ಗಾಳಿ ಬರುತ್ತೆ ನಿಂಗೆ ಕೈಯಲ್ಲಿ ಇಡ್ಕೊಂಡ್ ಒಂದ್ಕೈಲ್ ಗಾಡಿ ಓಡೆಸ್ಕೊಂಡೋಯ್ತಾ ಇದಿನಿ.
ಸರಿ ಹಂಗಾದ್ರೆ ಸರಿ ಬಿಡು ಆಯ್ತು ಮಾಡ್ತೀನ ಇನ್ನ ಎಷ್ಟಿದೆ ಕಾಲು.
ಏ ಈಗ ಅದೇ ಈಗ ಲಾಸ್ಟ್ ಇತ್ತು ಈಗ ನೋಡ್ತೀನಿ ರಿಫ್ರೆಶ್ ಮಾಡ್ ನೋಡ್ತೀನಿ ಅಕಸ್ಮಾತ್ ಏನಾದ್ರು ಬಂತು ಅಂದ್ರೆ ಈಗ ಬಿಟ್ಟಿತ್ ಈಗ ಹೊಯ್ತಾ ಇದ್ದೀನಿ ಒಂದ ಐದೇ ನಿಮಿಷ. ಐದ್ ನಿಮಿಷದಲ್ಲಿ ಕೊಟ್ಟಿ ಟಕ್ ಅಂತ ಮಾಡ್ತೀನಿ.
ಹ್ಮ್ ಸರಿ ಮಾಡ್ ಆಯ್ತು ನೋಡ್ ಫೋನ್ ಮಾಡ.
ಮೋಸ್ಟ್ಲಿ ರೀಫ್ರೆಶ್ ಮಾಡ್ರೆ ಬರ್ಬೋದು ನನ್ಗು ಒಂದ್ ಮೂವತ್ ಕಾಲ್ ಗಂಟಾ ಲಿಮಿಟ್ ಕೊಟ್ಟಿರ್ತಾರೆ.
ಹೌದೌದು ನೋಡ್ ನೋಡ್ ಆಯ್ತು ಹಂಗಾದ್ರೆ.
ಸರಿ ರಾಜು.